ಹಲೋ
ಹೇಲಿ ಮೇಡಮ್
ಹ್ಮ್ ರಾಜಸ್ಥಾನಿಗ್ ಹೋಗಿದ್ಯಲ್ಲ ಹಂಗಿತ್ತು
ಚನಾಗಿತ್ತು ಆಕ್ಚುಲ್ ಆಗಿ ಲೈಕು ಅದೆ ಇನ್ನೇನ್ ಜೈಪುರು ಜೋಧ್ಪುರ್ ಉದಯ್ಪುರು ಪ್ಲಾನ್ ಮಾಡ್ಕೊಂಡ್ವಿ ನಾವು ಲೈಕ್ ಎಲ್ಲಾ ಕವರ್ ಮಾಡಕ್ ಆಗಲ್ಲ ಅಂತ
ಹೋಗಿದ್ದ್ ಎಷ್ಟು ದಿನಕ್ಕೆ ಹೋಗಿದ್ದ್ ಹೆಂಗೆ ಬಂದಿದ್ ಹೆಂಗೆ
ಹ ಹೋಗಿದ್ ಟ್ರೈನ್ ಅಲ್ಲಿ ಹೋದ್ವಿ ಟೂ ಡೇಸ್ ಆಯ್ತು ಹಾ ಆ ಹಾ ಅದನ್ ಬಿಟ್ಟು ಅಲ್ಲಿ ನಾವು ಸಿಕ್ಸ್ ಡೇಸ್ ಇದ್ವಿ
ಹ್ಮ್ ಹ್ಮ್ ಹ್ಮ್
ಆಮೇಲ್ ಬರ್ತಾ ಫ್ಲೈಟ್ ಅಲ್ ಬಂದ್ವಿ
ಓಕೆ
ಹಾ ನಾ ಸೆವೆನ್ ನೈನ್ ಡೇಸ್
ಹ್ಮ್ ಹ್ಮ್
ಬಡ ಆ ಚಾಗ ಅಷ್ಟೊಂದ ದಿನ ಬೇಕಿರ್ಲಿಲ್ಲ ಅಲ್ಲಿಗೆ
ಅಂದ್ರೆ ಜಾಸ್ತಿ ಪ್ಲೇಸಸ್ ಅಂದ್ರೆ ಬೇಗ ನೋಡ್ಬೋದಿತ್ತು ಅಂತ
ಹಾ ಆ ನಂದು ಅನ್ನದು ಅಂದೆ ಲೈಟ್ ನಾನು ಒಬ್ಳ ಅಲ್ಲಲ್ಲ ಪ್ಲಾನ್ ಮಾಡಿದ್ದು
ಹಾ
ಅವಳಗ್ ನಾ ಒಂದೆ ಲೈಕ್ ನಿಂಗೆ ಅಂದ್ರೆ ಜೈಪುಗ್ ಎರಡ್ ದಿನ ಇಟ್ಕೊಂಡ ದ್ವಲ್ಲಾ
ಹ್ಮ್
ಬಟ್ ಅಲ್ಲಿಗ್ ಒಂದೇ ದಿನ ಸಾಕಿತ್ತು
ಹಾ
ಹಂಗೆ ಇನ್ನೊಂದ ದಿನ ಆಕ್ಚುಲ್ ಆಗ ಅಲ್ಲಿ ಹೋಲಿಿ ಟೈಮ್ ಅಲ್ವಾ ಸೊ ಎಲ್ಲಾ ಪೋರ್ಟ್ ಗಳೆಲ್ಲ ಕ್ಲೋಸ್ ಮಾಡಿರ್ತಾರೆ ಸ ನಾ ಹೋಗ್ ಆ ನಾ್ ಹೋಗ್ಬೇಕ ಅನ್ಕೊಂಡಿದ್ದು ಹೋಗಕ್ಕಾಗ ಲಿಲ್ಲ ಮತ್ತ ಅಲ್ಲಿ ಟೆಂಪಲ್ಗೆ ಯಾವ್ದಾದ್ರೂ ದೇವಸ್ಥಾನಕ್ ಹೋದ್ರೆನ್ ಹೋಲಿಿ ಆಡ್ತಿರ್ತಾರ ರಾಧಾಕೃಷ್ಣ ಟೆಂಪಲ್ ಫೇಮಸ್ ಅಲ್ಲ
ಓಕೆ ಹಾ ಹಾ
ಹೋಗೋಣ ಅಂತ ಅನ್ಕೊಂಡ್ ಹೋಗ್ ಆ ಟೆಂಪಲ್ ಹುಡ್ಕೊಂಡ್ ಹೋದ್ವಿ ಅದ್ ಸಿಗ್ಲೇ ಇಲ್ಲ ಟೆಂಪಲ್
ಹ್ಮ್ ಅಂದ್ರೆ ಸಿಗ್ಲಿಲ್ಲ ಅಂದ್ರೆ ಲೊಕೇಶನ್ ಸಿಗ್ಲಿಲ್ಲ ಅಂತನ
ಶನ್ನ್ ಸಿಗ್ಲಿಲ್ಲ ಸರಿ ಇಸ್ಕಾನ್ಗೆ ಹೋಗೋಣ ಅಂದಕೊಂಡ್ವಿ ಬಟ್ ಇಸ್ಕಾನ್ ಟೈಮಿಂಗ್ಸ್ ಇತ್ತು ಅದಕ್ಕೆ ಡಿ ಮಾರ್ಟ್ ಹೋಗಿ ಸ್ವಲ್ಪ ತಿನ್ನಕ ಏನೇನೋ ತಗೊಂಡು
ಹ್ಮ್ ಹ್ಮ್ ಅಲ್ಲಿ ಸ್ಟೇ ಅಲ್ಲ ಎಲ್ಲಗಿದ್ರೆ
ಸ್ಟೇ ಜೈಪುರಲ್ಲಿ ರೂಮ್ ಮಾಡ್ಕೊಂಡಿದ್ವಿ ಎರಡು ರೂಮು ಇನ್ನು ಜೋತ್ ಪುರಲ್ಲಿ ಆಕ್ಚುಲಿ ನಾವ್ ಸ್ಟೇ ಅಂತ ಏನ ಆಗ್ಲಿಲ್ಲ ಲೈಕ್ ಜೈಪುರಂದ ರಾತ್ರಿ ಹೊಲ್ಟು ಜೋಧ್ಪುರ್ಗ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದ್ ಫೋರ್ ಹಂಗ ರೀಚ್ ಆಗ್ತಿದ್ವಿ
ಹ್ಮ
ಸೊ ನಾವ ಏನ್ ಮಾಡ್ಕೊಂಡ್ವಿ ಅಲ್ಲಿ ಹೋಗ್ಬಿಟ್ಟು ಒಂದ್ ಲೈಕ್ ಟೆಂಟ್ ತರ ಜಸ್ಟ್ ಬರೀ ಲಗೇಜ್ ಅ ಮಾಡೋಕೆ ಒಂದ್ ಟೆಂಟ್ ತರ ಬುಕ್ ಮಾಡ್ಕೊಂಡ್ ಕೊಂಡಿದ್ವಿ ಅಲ್ಲಿ ಹೋದ್ವಿ ಒನ್ ಅವರ್ ಏನೋ ಮಲಗಿದ್ವಿ ಹಂಗೆ ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಆಟೋ ಬುಕ್ ಮಾಡ್ಕೊಂಡಿದ್ವಿ ಜೋಧ್ಪುರ್ಲ್ಲಿ ಏಕ್ ಆಟದಲ್ಲಿ ತೋಸ್್ತಾರಲ್ಲ ಹ ಫಸ್ ಜೈಪುರ್ಗೆ ಆಮೇಲೆ ಜೋಧ್ಪುರ ಜೈಪುರ್ ಅಲ್ಲಿ ಗಾಡಿ ಮಾಡ್ಕೊಂಡಿದ್ವಿ ಟೂ ವೀಲರ್ ರೆಂಟ್ ತಗೊಂಡಿದ್ವಿ ಜೋಧ್ಪುರ್ ಅಲ್ಲಿ ಆಟೋ ಮಾಡ್ಕೊಂಡ್ವಿ ಅವ್ರೇ ಎಲ್ಲಾ ಕರ್ಕೊಂಡ ಹೋಗ್ ಬರ್ತಾರೆ ಅಂತ ಮೂರ್ ಸಂಡ್ ಫೈ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗೆ ಏನೋ ಫುಲ್ ಜೈಪುರಲ್ಲಿ ಏನೇನ್ ಪ್ಲೇಸಸ್ ಇದೆ ಎಲ್ಲ ತೋರ್ಸಿದ್ರು
ಓ ಚೀಪೆ
ಹ ಚಿಪ್ ಚಪ್ಪೆ ಆಯ್ತದು ಆಕ್ಚುಲ್ ಆಗಿ ಅಂದ್ರೆ ನಾವವು್ ಬೇರೆ ಐದ್ ಜನ ಇದ್ಲ್ಲಾ ಸೊ ಇನ್ನುೂ ಚೀಪ್ ಆಯ್ತು ನ ನ ಸರಿ ಅದೆಲ್ಲ ಆಯ್ತು ಅದೆಲ್ಲಾ ಆದ್ಮೇಲೆ ನೆಕ್ಸ್ಟ್ ತು ಜೋಧ್ಪುರ್ ಇಂದ ಮತ್ತೆ ನೈಟ್ ಟ್ರೈನ್ ಇತ್ತು ಉದಯ್ಪುರ್ಗೆ
ಹ್ಮ
ಸೊ ಅಲ್ಲಿಂದ ಅಲ್ಲ ಟ್ರೈನ್ ಅಲ್ಲ ಸಾರಿ ಬಸ್ ಇತ್ತು ಉದಯಪುರ್ಗೆ ಸೊ ಅಲ್ಲಿ ಹಕೊಂಡು ಮತ್ತೆ ಬಸ್ ಇಡ್ಕೊಂಡು ಉದಯ್ಪುರ್ಗೆ ಹೋದ್ವಿ ಉದಯ್ಪುರಲ್ಲಿ ಅಹ ಇದ್ ಮಾಡ್ಕೊಂಡಿವ್ವಿ ಹಾಸ್ಟೆಲ್ಲ ಡಾರ್ಮೆಟ್ರಿ ಹ್ಮ್ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿ ಅದನ್ನ ಅದೇ ಉದಯ್ಪುರಲ್ಲೂ ಇನ್ನೊಂದು ಬೆಳಗ್ಗೆ ಎಲ್ಲ ರೀಚ್ ಆಗಿದ್ದು ಸೊ ಎದ್ದು ಸ್ವಲ್ಪ ಸ್ವಲ್ಪ ರೆಡಿಯಾಗಿ ಹೊರಡೋಷ್ಟತಿಗೆ ಸ್ವಲ್ಪ ಟೈಮ್ ಆಗಿತ್ತು ಹಂಗೆ ಹೋಗಿ ಉದಯ್ಪುರ್ಗೆ ಆ ಆಕ್ಚುಲಿ ಎರಡ ದಿನ ಸಾಕಿತ್ ಇವ್ರ ಮೂರ್ ದಿನ ಮಾಡ್ಕೊಂಡ್ರು
ಹ್ಮ
ದಿನ ಇದ್ದಿದ್ರು ಟ್ರಿಪ್ ಅಕ್ಚುಲ್ ಆಗ ಅಷ್ಟೊಂದ ಏನ್ ಬೋರಿಂಗ್ ಅಂತ
ಬೇರೆ ಏನಾರೂ ಬೇರೆ ಯಾದಾರೂ ನಿಯರ್ ಬೈ ಪ್ಲೇಸಸ್ ಇತ್ತ
ಆ ಅಂದ್ರೆ ಇತ್ತು ಲೈಕ್ ಸಿಕ್ಸ್ಟಿ ಕಿಲೋಮೀಟರ್ ಉದೈಪುರ್ ಇಂದ ಸಿಕ್ಸ್ಟಿ ಕಿಲೋಮೀಟರ್ಸ್ ಹೋದ್ರೆ ಒಂದ್ ಯಾವದೋ ಒಂದು ಟೆಂಪಲ್ ಇತ್ತು ಒಂದು ಲೈಕ್ ಎಂಗೆ ಅಂದ್ರೆ ಹ್ಮ್ ಎಂತ ಬಂಡೆಗಳ ಮಧ್ಯ ಕೆಳಗ ಇಳ್ಕೊಂಡ್ ಹೋಗ್ಬೇಕು ನಾಟ್ ಮೇಲೆ ಟ್ರಕ್ಕಿಂಗ್ ಕೆಳಗಡೆ ಟ್ರಕ್ಕಿಂಗ್ ಹಂಗೆ ಅಲ್ಲಿ ಹೋಗ ಹೋಗೋಣ ಅಂತ ನಂಗೆ ತುಂಬಾ ಆಸೆ ಇತೆ ಆಕ್ಚುಲಿ ಬಟ್ ನನ್ನದ ಏನಾಯ್ತು ಅಂತ ಅಂದ್ರೆ ಪ್ರಿಯಾಂಕ ಅಕ್ಕ ಅವ್ರಗೆಲ್ಲಾ ಲೈಕ್ ಅಷ್ಟು ಆಗತ್ತಾ ಲೈಕ್ ಆತರ ಎಲ್ಲಾ ಟ್ರಕ್ ಮಾಡಕ್ಕೆ ಅಂತ ನಾ ಥಿಂಕ್ ಮಾಡ್ತಿದ್ವಿ
ಹ್ಮ್ ಓಕೆ ಅಂದ್ರೆ ಅವ್ರುಗ
ಆ ಅವರ್ಗ ಆಗಲ್ಲ ಅಂತ ಆಮೇಲೆ ಲೈಕ್ ಬೈಕ್ ರೆಂಟ್ ಮಾಡ್ಕೊಂಡಿದ್ವಲ್ಲ
ಅವರು ಹೇಳಿದ್ರು ಸಿಟಿ ಆಚೆ ಕಡೆ ಎಲ್ಲೂ ತಗೊಂಡೋಗಂಗಿಲ್ಲ ಗಾಡಿನ ಅಂತ ಹಂಗೆ ಅದು ಬೇರೆ ಪ್ರಾಬ್ಲಮ್ ಆಯ್ತಲ್ಲ ಸೊ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗ್ ಮೆಮೊರಬಲ್ ಆಗೋದು ಏನ್ ಮಾಡೋರ್ ಗೊತ್ತೇವ್ರು ಸನ್ ರೈಸ್ ಸನ್ಸೆಟ್ ಎಲ್ಲ ಉದೈಪುರಲ್ಲಿ ಸನ್ ರೈಸ್ಗೂ ಪಾಯಿಂಟ್ ಇದೆ ಸನ್ಸೆಟ್ಗೂ ಪಾಯಿಂಟ್ ಇದೆ
ಇವ್ರು ಸನ್ ರೈಸ್ ಟೈಮ್ ಅಲ್ಲಿ ಎದ್ದ್ ಹೋಗೋಣ ರೆಡಿ ಆಗಿ ಅಂತ ಅಂದ್ರೆ ಇವ್ರುಗಳು ಎದ್ದೇಳ್ತಾನೆ ಇರ್ಲಿಲ್ಲ
ಹ್ಮ್
ಆಮೇಲೆ ಇವ್ರ ಎದ್ದ್ ರೆಡಿ ಆಗೋ ಅಷ್ಟೊತ್ತಗ್ ಹನ್ನೊಂದ್ ಗಂಟೆ ಮಾಡೋರು ಹೋಗ್ ಹನ್ನೊಂದ್ ಗಂಟೆಗೆ ತಿಂಡಿ ತಿಂದು ಆಮೇಲೆ ಪ್ಲೇಸ್ ನೋಡಕ್ಕೆ ಹೋಗ್ತಿದ್ವಿ
ಹ್ಮ್ ಯಾವುದು ಟ್ರಿಪ್ಪು ಗಿಪ್ಪು ಅಂತೆಲ್ಲ ಹೋದ್ರೆ ನಿದ್ದೆ ಗಿದ್ದೆ ಎಲ್ಲ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು
ಹ ಆಮೇಲೆ ಮತ್ತೆ ಸಂಜೆ ಬಂದಾಗ ಏನು ಲೈಕ್ ಏನು ಅಲ್ಲೂ ಅಷ್ಟೆ ಹಹೋ ತಿಪಟ್ಟೂರ್ ಹೋಗಿದ್ದಾರೆ ಆ ಸಂಜೆ ಬಂದ ಮೇಲುನು ಫುಲ್ ಒಂಥರ ಏನು ಸುಸ್ತಾಗಿ ಹೋಗಿದೆ ಅಂತ ಮತ್ತೆ ಸಂಜೆ ರೆಸ್ಟ್ ಮಾಡೋರು ಹಂಗೆ
ಅಂದ್ರೂರು ಉದೈಪುರಲ್ಲಿ ಲೈಕ್ ಸಂಜೆನೆ ಹೋಗಿದ್ವಿ ಒಂದ್ ದಿನ ಇಂತ ಘಾಟ್ ಇರುತ್ತಲ್ಲ ಅಲ್ಲೇ ಅ ನದಿ ಪಕ್ಕದಲ್ಲೆಲ್ಲ ಆತರ ಘಾಟ್ಗಳ ಹೋಗಿ ಅಲ್ಲಿ ಸ್ವಲ್ಪ ಹೊತ್ ಕೂತ್ಕೊಂಡು ಅಲ್ಲೇ ಫೋಟೋಸ್ ಎಲ್ಲ ತೆಕ್ಕೊಂಡು
ಬಂದ್ವಿ ಮತ್ತೆನು ಒಂದ್ ನಿಮಿಷ ಅಂಕಲ್ ನೀವೇ ಮಾಡ್ತೀರಾ ಹ
ಅದಕ್ಕೆ
ತಿಂಡಿಯ ಎಲ್ಲ ಹೆಂಗಿತ್ತು ಅಲ್ಲಿ
ಊಟ ತಿಂಡಿ ಅದೇ ಸ್ವಲ್ಪ ಕಾಸ್ಟ್ಲಿನೇ ಇತ್ತು
ಹ್ಮ್ ಟೇಸ್ಟ್ ವೈಸ್
ಅವರೇ ಮಾಡ್ತಾ ಇದ್ದಾರಪ್ಪ ಹಾ
ಟೇಸ್ಟ್ ವೈಸು
ಚೇಸ್ಟ್ ವೈಸ್ ಚೇಸ್ ಚೇಸ್ ವೈಸ್ ಅದೇ ಸೌತ್ ಇಂಡಿಯನ್ ಎಲ್ಲಾ ನೋಡ್ಕೊಂಡ್ರೆ ನಿನ್ ಎಲ್ಲಾ ಫುಲ್ ಕತ ದೋಸೆ ಒಂದ ಇನ್ನೂರು ರೂಪಾಯಿ ಮಸಾಲೆ ದೋಸೆ ಸರಿಲ್ಲ
ಹ್ಮ್
ಅ ನೆನ್ನೆ ಆಮೇಲೆ ಇದ್ ಲ್ ಗೊತ್ತ
ಹ್ಮ್ ಒಂದ್ ನಿಮಿಷ ತಡಿ
ಹ್ಮ್ ಅದೇ ಅವರ ನಮ್ಮರು ಹುಡುಕ್ತಾ ಇದ್ದಾರ ಅವರು
ಮೇಲ್ ಇದೆಯಲ್ಲ ಅದು ಶಟರ್ ಮೇಲೆ
ಹ ಹಾ ಒಂದ್ರೆ ಫೋನ್ಲ್ಲಿ ಸೇವ್ ಆಗಿದೆ ಅಂತ ಅದು ನೋಡತಾ ಇದ್ದಾರೆ ಹ್ಮ್
ಹ್ಮ್್ಮ್್ಮ
ಅದಕ್ಕೆ ಅಮೇಲೆ
ಚೆನ್ನಾಗಿರಲಿಲ್ವ ಅಲ್ಲಿ
ಚೆನ್ನಾಗಿತ್ತು ದುಡ್ಡು ಅಷ್ಟ್ ಕಾಸ್ಟ್ಲಿ ಅಂದ್ಮೇಲೆ ಟೇಸ್ಟ್ ಚೆನ್ನಾಗಿರ್ಲೇಬೇಕಲ್ವಾ ಹಗೆ ಬಟ್ ಇದೆಲ್ಲಾ ರೈಸ್ ಐಟಮ್ ಎಲ್ಲಾ ಅಷ್ಟು ಒಂದ್ ಚೆನ್ನಾಗಿರ್ತಿರ್ಲಲ್ಲ ಸೌತ್ ಇಂಡಿಯನ್
ಅಲ್ಲಿ ಅಲ್ಲಿ ಫೇಮಸ್ ಫುಡ್ ಏನೂ ಟ್ರೈ ಮಾಡ್ಲಿಲ್ಲ ಇ ನೀವು ರಾಜಸ್ಥಾನ್ ಕಡೆ ಏನ್ ಫೇಮಸ್ ಆ ಥರ ಅಂದರೆ ಅವರು ಫುಡ್ ಸ್ಟೈಲು
ಹ್ಮ ಅದನೇ ಕಚೋರಿ ಗಿಚೋರಿ ಎಲ್ಲ ಲೈಕ್ ಸಿಗೋದಲ್ವಾ ಅದನ್ನೊಂದ್ ಸ್ವಲ್ಪ ಟೇ ಯಶ ಮಾಡಿದ್ವಿ
ಹಾ
ಚೆನ್ನಾಗಿರ್ತ ಸಮೋಸ ಎಲ್ಲ ಲ್ಲಾಪ ಹ್ಮ್ ಮತ್ತೆ
ಒಳ್ಳೆ ಟ್ರಿಪ್ ಮಾಡು
ಪ್ಲೇಸಸ್ ಎಲ್ಲ ಮಸ್ತ್ ಆಗಿತ್ತು ಫೋಟೋಸ್ ಚೆನ್ನಾಗಿ್ ಬಂತು ಎಲ್ಲ
ಹ್ಮ್ ಅದೇ ಲಾಂಗ್ ಟ್ರಿಪ್ ಅನ್ಸುತ್ತೆ ಫಸ್ಟ್ ಲಾಂಗ್ ಟ್ರಿಪ್ ನಿಂದು
ಹಾ ಹೌದು ಅದಿಕ್ಕೆ ವರ್ಷಕ್ಕೊಂದು ಆಸ್ ತಿಂಡಿ ಹೋಗ ಬ ನಿನ್ ಮೇಲೆ
ಹ್ಮ್ ಮಹಾರಾಷ್ಟ್ರ ಸೈಡು ಆಕ್ಚುಲಿ ಚೆನ್ನಾಗಿದೆ ಅಂದ್ರೆ ಮಾನ್ಸೂನ್ ಟೈಮ್ ಅ ಇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತೀನಲ್ಲ ಮಾನ್ಸೂನ್ ಟೈಮ್ ಅಲ್ಲ ಎಲ್ಲ ಚೆನ್ನಾಗಿರುತ್ತೆ ಅ
ಹ್ಮ ಹೋಗ ನ ನೋಡಿದ್ದೀನಿ ಅದೆಲ್ಲಲ್ಲ ೇಮಸ್ ್ರೆಕಿಂಗ ಸ್ಪೋಟ್ ಮಹಾರಾಷ್ಟ್ರದಲ್ಲಿ ಮ ನಮ್ ಮನಾಲ ರಿಷಿಕೇಶ್ ಹೋಗೋಣ ಅಂತ ಲೈಕ್ ಇೆ ತುಂಬಾ ಅಸೆ ರಿವರ್ ರಾಫ್ಟಿಂಗ್ ಮಾಡುವಷ್ಟೆ ಹ್ಮ ರಿ
ಇಲ್ಲಿ ಕರ್ನಾಟಕಲ್ ದಾಂಡೆಲಿ ಅಷ್ಟು ಅಂದ್ರೆ ಜಾಸ್ತಿ ಕಿಲೋಮೀಟರ್ ಯಾವಾಗ್ಲೂ ಬೀಳಲ್ಲ ಅವರು ಒನ್ ಕಿಲೋಮೀಟರ್ ಏನೋ ಬಿಡ್ತಾರೆ ಅಷ್ಟೇ ಅದು ಅಲ್ಲಲ್ಲೇ ರೌಂಡ್ ಓಡಿಸ್ತಾರೆ
ಹ ಒಂದ್ ನಿಮಿಷ ಅಂತ ಹೇಳಿ ನಿ ಹ್ಮ್ ಮತ್ತೆ
ಅದೇ ಆಮೇಲೆ ನಾ ಅಂದ್ರೆ ಕೊಡ ಕೆೆನಾಲ್ಗೆ ಹೋದ್ಕ ಚನ್ನಾಗಿತ್ತು ನಾವು ಫ್ರೆಂಡ್ಸ ಕೊಡಕೆೆನಾಲ್ಲ್ಲಿ ಅಂದ್ರೆ ಮಾನ್ಸೂನ್ ಟೈಮ್ ಅಲ್ಲಿ ಹೋಗಿದ್ವಿ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ
ಹ್ಮ ಹಾ
ಹ ತುಂಬ ಕೋಲ್ಡ್ ಇರುತ್ತೆ ಒಂಥರ ಅದು ಸಡನ್ ಆಾಗಿ ಇಲ್ಲಿಂದ ಅಲ್ಲಿಗೆ ಫುಲ್ ಚೇಂಜ್ ಆಗ್ಬಿಡುತ್ತೆ ಪ್ಲೇಸಸ್ಸು ಅಷ್ಟೇ ಸಖತ್ತಾಗಿತ್ತು ಮಧ್ಯಾಹ್ನ
ಯ ಲಯಾಕ್ ಯಾವ ಸ್ಪಾಟ್ ಓಕೆ ಅಂದ್ರೆ ಅದು ಒನ್ ಡೇ ಟ್ರಿಪ್ ಅಪ್ಪ ಎರಡೇ ಟ್ರಿಪ್ ಆತರ ಮಾಡ್ಬೋದು ಆತರಾನ
ಬರಕ್ಕಗಲ್ಲ
ಅಂದ್ರೆ ಈಗ ಲೈಕ್ ನಾವವು ಬೈಕ್ ರೈಡ್ ಹೋಗ್ತೀವಿ ಅಂದ್ರೆ ಚೆನ್ನಾಗಿದ್ಯಾ ಅಲ್ಲಿಗ್ ಹೋಗ ಓಕೆ
ಹೋ ದೂರ ಆಗತ್ತೆ ಅನ್ಸುತ್ತೆ ಹೋಗ್ಬೋದು ಆದ್ರೆ ನೀವು ಅಲ್ಲಿ ಹೋಗಕ್ಕೆ ಬರಕ್ಕನೆ ದಿನ ಕಳಿಯತ್ತಲ್ಲ ನೀವು ಅಲ್ಲ ಒಂದುೆರಡು ಮೂರು ದಿನ ಸ್ಪಾಟ್ಸ್ ನೋಡೋಕ್ಕೆ ಅಂತ ಇಟ್ಕೋಬೇಕು
ಹಾ ಹಾಗೆ
ಹ್ಮ ಸ ನಮ್ ಬಿಟ್ರ ಹೋಗ್ಬೋ ಕೇಳಲಾಗ ಆಕ್ಚುಲಿ ಬೈಲ್ಲಿ ಹೋಗಿ
ಚನ್ನಾಗಿರುತ್ತಾ ಅಂದ್ರೆ ಇವ್ರ ಪ್ಲಾನ್ ಮಾಡ್ತಿರೋ ಜಸ್ಟ್ ಒಂದು್ ಟೂ ಡೇಸ್ ಅಷ್ಟೆ ಅದಕ್ ತುಂಬಾ ದಿನಾನೂ ಅಲ್ಲ ಒಂದ್ ಟೂ ಡೇಸಿಗೆ ಹೋಗ್ ಬರಕ್ಕೆ
ಕಲ ಒಂದ್ ದಿನ ಅದ್ರ್ಧ ದಿನ ಬೇಕು
ಅರ್ಧ ದಿನ ಹೋಗಕ್ಕೆ ಇನ್ನ ಅರ್ಧ ದಿನ ಬರಕ್ಕೆ ಬೇಕು
ಹ್ಮ್
ಹ ಪ್ಲಾನ್ ಮಾಡ್ತಿದಿದ್ದಾರೆ
ಹ್ಞೂ ಸರಿ ಹಓ ಬನ್ನಿ ಓಕೆ ಹ್ಞೂ ಬಾಯ್ ಹ್ ಹ್ಞೂ